ಹೊ ಕೇಳಸ್ತಾ ಇದೆಯ ಮೇಡಂಮು.
ಏನ್ ಮಾಡ್ತಿದ್ದೀರಾ ಮೇಡಮ್ ನಾನ್ ಇವಾಗ್ ತಾನೇ ಕೆಲ್ಸದಿಂದ ಬಂದೆ ನಿಮನ್ನ ನೀವ್ ಬಾಳ ನೆನ್ಪಾಗ್ತಿದ್ರಿ ನಿಮಗ್ ಕರೆ ಮಾಡ್ಬೇಕು ಅನ್ನಿಸ್ತು.
ಹಾ ಮಾಡ್ರಿ ಓ ಮಾಡ್. ರಿ ಮೇಡಮ್ ಅವರೇ.
ಹ ನೀವೇನ್ ಮಾಡ್ತಿದ್ರಿ.
ನಾವ ನಾವುನು ಹೊಲ್ಲದಗಳಿದ್ದ. ಅದ ಈಗ್ ಬಂದ್ವಿ.
ಹ್ಮ ಮೇಡಮ್
ಬಂದೋ ಟೀ ಮಾಡಿ ಬಿಸ್ಕತ್ ತಿಂದೊ ಮಕ್ಕಳಿಗೆಲ್ಲಾ ಬಿಸ್. ಕತ್ ಕೊಟ್ಟೋ. ಹ್ಮ ಅವರ್ ನೆಲ್ಲಾ ಓದೆಕೆಮ್.
ನೀವು ಟೀ ಕಾಫಿ ಜಾಸ್ತಿ ಕುಡಿತೀ. ದ
ಬಾರಿ ಟೀ ಕಾಫಿ ಕುಡಿ.
ಹಂಗ್ ಕುಡಿಬಾರ್ದು ಮೇಡಮ್ ಅದ್ ಆರೋಗ್ಯಕ್. ಕ್ ಹಾನಿ ಅಂದ್ರೆ ನೀವು ಅಂದ್ರೆ ಈಗ ಹೆಕ್ ದಮ್ ಬಿಡಕ್ ಆಗಲ್ಲ ಬೆಳಿಗ್ಗೆ ಸಾಯ್ ಬೆಳಿಗ್ಗೆ ಒಂದ್ ಟೈಮ್ ಕುಡಿರೀ ಸಾಯಂಕಾಲ ಏನು ಬೇಡ.
ಹ ಇಲ್ಲ ಮಧ್ಯಾಹ್ನ ಒಂದ್ಸತಿ. ಹೇ ಸಾಯಂಕಾಲ ಒಂದ್ಸತಿ ಮೂ ಮೂರ್. ಟೈಮ್ ಕುಡಿತಿದೀನಿ.
ಹಂಗ್ ಕುಡಿಬಾರ್ದು ಮೇಡ್ ಮೂರ್ ಮೂರ್.
ನಮ್ಗ್ ಏನು ಆಗಲ್ಲ ಬಿಡ್ರಿ ಮೇಡಮ್ ಅವ್ರೆ.
ಈಗಿಂದ ಅಂದ್ರೆ ಮೊದ್ಲಿನ್ದನು ಕುಡಿರಲ್ಲ ಏನು ಆಗಲ್ಲ. ಆಗಲ್ಲ ನಿಮಗ್ ಶುಗರ್ ಆಯ್ತಾ ನಿಮಗ್.
ನಮ್ಗಏನು ಇಲ್ಲ ದೇವ್ರ ಕಾಪಾಡ್ತಾ ಇದ್ದಾನ ನಾವ್ ಅಡವಾಗೆ ಇದ್ದೀವಿ.
ಹ್ಮ್ ಮೇಡಮ್
ಸಾಕ್ತಾ ಇದಾನ ನಮ್ಮನ್ನ ನಾವು ಕೃಷ್ಣ ಕೃಷ್ಣ ಕಾಯ್ತಾ ಇದಾನ ನಮ್ಮನ್ನ ಗೋಕೂರ್ದಾಗೆ ಕೃಷ್ಣ ಇದಾನಲ್ಲ ಅವ್ನ್ ಕಾಯ್ತಾ ಇದಾನ ನಮ್ಮನ್ನ.
ಹಾ ಮೇಡಮ್ ರಸ್ಕು ಅಂದ್ರಲ್ಲಾ ರಸ್. ಅಕಂದ್ರ ಅಂಗಡಿಲ್ ಸಿಕ್. ಸಿಕ್ತವಲ್ಲ ಅದೇ ರಸ್ಕ್ಕಾ.
ತಾ ಬರ್ತೀವಿ.
ಹಾ ಮತ್ತೆ ಮೇಡಮ್ ಮೇನು ಏನ್ ಸಮಾಚಾರ ಅಡ್ಗೆ ಮಾಡಿದ್ರಾ ಏನ್ ಅಡ್ಗೆ ಮಾಡ್ಬೇಕಂತ್ದೀರಾ.
ತೀರ್ಮಾನ ತಗಂಡಿಲ್ಲ ಈಗೆಲ್ಲ ಹೋಗಿ. ಹ ಅಡ್ಗೆಗೆ ಆರಂಭ ಹಚ್ಬೇಕಮ್ಮ.
ಏನ್ ಮಾಡ್ತ.
ಬೇಳೆ ಹಾಕಿ ಬೇಳೆ ಬೇಳೆ ದಾಲ್ ಮಾಡ್ಬೇಕ. ಕೋಂ ಅಂತ ಇದಿನಪ್ಪ.
ದಾಲ್ ಅಂದ್ರೆ ಬೆಳೆ ಸಾ.
ಹಾ ಬ್ಯಾಳೆ ಬರಿ ಬೇಳೆ
ಹ್ಮ್ ಮೇಡಮ್ ಮತ್ತೆ ಅನ್ನ ಎಲ್ಲಾ ಏನು ಕುಕ್ಕರ್ ನಾಗೇ ಮಾಡ್ತೀರಾ.
ಹೇ ಅಯ್ಯೋ ನನ್ನ ಏನ್ ಹೇಳ್ತಾರೆ. ಹೇ ಒಲೆ ಹೊತ್ತಿಕ್ಕಿ ಓಲೆ ಮೇಲ್ ಮಾಡ್. ಬೇಡ ನಮಗ್ ಉಂಬಕ್ ಆಗಲ್ಲ ನಾವ್ ಗ್ಯಾಸ್ ಇನ್ ಮೇಲ್ ಮಾಡಣ. ನಮ್ಮ್ ಹುಡುಗರು.
ಹ್ಮ್
ತಿನ್ನಿ ಒಳ್ಳೇದಲ್ಲಮ್ಮ ಗ್ಯಾಸ್. ತು ಓಲೇ ಮೇಲ್ ಮಾಡಿದ್ದ ತಿನ್ಬೇಕ್ ಕಣಮ್ಮ ಆರೋಗ್ಯ ಒಳ್ಳೇದು ಅಂತ ನಾನ್ ಹೇಳ್ತಾ ಇದನಿ.
ಹ ಹ ಅದಕ್ ಅವ್ರ ಏನ್ ಹೇಳ್. ತರ್ ಮೇಡಂ
ಬೇಡಮ್ಮ ಓಲೇ ಮೇಲೆ ಎಲ್ಲ ನೀನು ಹೊಗೆ ಎಲ್ಲ ಆಗುತ್ತೆ ಆ ಕಣ್ಣ್. ಲ್ಲ ನೀರ್ ಬು ಸುರ್ ಯ ಹೊಗೆಗೆ ಬೇಡ ಆ ಹೊಗೆ ಒಲೆ ಮೇಲೆ ಐದ್ ನಿಮ್ಷಕ್ಕೆ ಆಗತ್ತೆ ಗ್ಯಾಸಿನ ಮೇಲೆ ಅಂಥರೇ
ಹ್ಮ್ ಮೇಡಮ್
ಅಮ್ಮ ಗ್ಯಾಸ್ ಗೆ. ಹೊ ಚಿಕ್ಕಾ ಮಟ್ಲೆ ರೇಟ್ ಆಗತೆ ಗ್ಯಾಸೇ ಸಿಗಲ್ಲ.
ಇಲ್ ನಮ್ ಸಿಟಿನಾಗೆ. ಒಂದ್ ಸತಿಗೆ ನಾಲ್ಕ್ ಸಾವಿರ ರೂಪಾಯಿ ಕೊಟ್ಟು ಗ್ಯಾಸ್. ತಕಂಬೇಕ್ ಮೇಡಮ್ ನಿಮ್ಗೆ ನಿಮ್ಗು ಹಂಗೇನಾ.
ಅಯ್ಯೋ ನಮಗೂ ಅಷ್ಟೇ ರೇಟ್ ಹಳ್ಳಿಯವರದೇನು. ಬೆಟ್ಟಿಲ್ಲ
ಹ್ಮ್ ಮೇಡಮ್
ಬಾರಿ ರೇಟಮ್ಮ ಸಿಗದೆ. ಕಷ್ಟ ಆಗೈತೆ ಗ್ಯಾಸು ಅದಕ್ಕೆ ನಾನು ಉಪಯೋಗಿಸತೀನಿ ಬೇಡ ಮಕ್ಕಳಿರ. ನಾನು ಓಲೆ ಮೇಲೆ ಮಾಡ್ತೀಯಂ. ಅಂತ ಹೇಳಿದ್ರೆ. ಅವರು ಹೇ ಯಾರ್ ಓಲೆ. ಓಡಾಡರು ಆಗ್ಲೆಲ್ಲ ಊದರ್ ಯಾರು ಊದಗೊಲ್ವಿ ತಗೊಂಡ್. ಹಕಂಡು ನಾವು ಗ್ಯಾಸ್ನಾಗೆ ಮಾಡ್ತೀವಿ ಅಂತಾರೆ ನಾನು ದುಡ್ ಇರ್ತಾರ ನ ಅಡವಾಗ ಇದ್ದೀವಿ ದುಡ್ಡು ಬೇಕಲ್ಲ ಅಂತಂದು ಓಲೆ ಮೇಲ್ ಮಾಡ್ತಾ ಇದ್ದೀನಿ ಅಡಗೆನ.
ಹೂ ದುಡ್ಡಿನ ವಿಷ ಅಂತ್. ಅಲ್ಲ ಮೇಡಮ್ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮೇಡಮ್ ಗ್ಯಾ ಈಗ ಓಲ್.
ಓ ಒಳ್ಳೇದಲ್ಲ ಗ್ಯಾಸು ಓಲೆ ಮ್ಯಾಳ್ ಗುದೆ ತಿನ್ಬೇಕು.
ಹ್ಮ್ ಹ್ಮ್ ನಿಜ ಮೇಡಮ್ ಅದ್. ಅದು ಒಲೆ ಮೇಲೆ ತಿನ್ನೋದೇ ಬಹಳ ಒಳ್ಳೇದು ಮೇಡಮ್ ಆರೋಗ್ಯಕ್ಕೆ. ಮತ್ತೆ ಈ ಕ್ಯಾನ್ಸರ್ರು ಅವೆಲ್ಲ. ಬರಲ್ಲ ಮೇಡಮ್ ಈ ಕುಕ್ಕರ್ ನಾಗೆ ನೀರು ಹಿಂಗಲ್ಲ ಹಂಗೆ ಹಿಂಗ್ ಬಿಡುತ್. ತದು
ಅದು ಗಂಜಿ ಬಸಿ ಬೇಕು. ಹೂವ ಮಲ್ಲಿಗೆ ಹೂವ ಆದಂಗ್ ಆಗುತ್ತೆ ಗಂಜಿ ಬಸದ್ರೆ ಅನ್ನನ.
ಹ್ಮ್ ಹ್ಮ್ ನಿಜ ಮೇಡಮ್.
ಬಾರಿ ಚೆನ್ನಾಗಿರುತ್ತೆ ಅನ್ನ ಮುಲು ಮುಲು ಮುಲು ಅಂಬುತ್ತೆ ಹಂಗೇನ ಚಿತ್ರಾನ್ನ ಮಾಡಕ್ ಹೆಂಗಿರುತ್ತಾವ ಅನ್ನ.
ಹ್ಮ್
ಬಾರಿ ಚೆನ್ನಾಗಿರುತ್ತೆ.
ಸರಿ ಮೇಡಮ್ ಯಾವತ್ತಾದ್ರೂ ನಿಮ್. ನಿಮಗೆ ನಿಮ್ ಕಡೆ ನಿಮ್ ಊರ್ ಕಡೆ ನಿಮ್ ಸೈಡ್ ಬಂದಾಗ ಬರ್ತೀನಿ ತಗಳ್ರಿ ಮೇಡಮ್ ಅವಾಗ ಮಾಡ್ಕೊಡಾರಂತೆ ಆತರಾನ ಹ ಹ ಮೇಡಮ್.
ನಿಮ್ಮ ಮಗನ್ ಕಳ್ಸ್. ಕಳ್ಸ್ತೀನಿ ಬೈಕ್ನಾಗ ಕರ್ಕ ಬರ್ತಾನ ನಿನ್ನ.
ಸರಿ ಮೇಡಮ್ ಮ
ಬೇಳೆ ಸಾಂಬಾರ ಬೆೇಳೆ ಬೇಯಿಸಿಬಿಟ್ಟು ಬೆಳ್ಳುಳ್ಳಿ ಜಾಸ್ತಿ ಮುಂದ್ ಮಾಡಿ ಬೆಳ್ಳುಳ್ಳಿ. ಕೊತ್ತಂಬರಿ ಸೊಪ್ಪು. ಆಕ್ಬಿಟ್ಟು ಎಣ್ಣೆ ಜಾಸ್ತಿ ಆಯಕ್ಬಿಟ್ಟು. ನುಣ್ಣಗ್ ಬೆಂದ್ಮೇಲೆ ಎಣ್ಣೆಗೆ ಕೂತು ಕೂತು ಕುದ್ ಬಿಡ್ಬೇಕು ಅದು ಜಾಸ್ತಿ ಎಣ್ಣೆ ತಗ ಮುತ್ತೆ ದಾಲು ಮಂದಗ ಹಂಗೆ ಪಾಯಸ ಇದ್ದಂಗ ಇರುತ್ತ ದಾಲು.
ಹ ಮೇಡಮ್.
ಚೆನ್ನಾಗಿರುತ್ತೆ. ತ್ತೆ ಬಾರಿ ಸೂಪರ್ ಆಗಿರುತ್ತೆ ದಾಲು.
ಹ ಮೇಡಮ್ ಮತ್ತೆ ಆ ಅದು ಈಗ ದಾಲು ಅಂದ್ರಲ್ಲ ಆ ಮತ್ತ. ಮತ್ತೆ ನೀವು ಅಂದ್ರೆ ಇವಾಗ ದಾಲನ್ ಜೊತೆಗೆ ಮುದ್ದೇನು ಮಾಡಿ.
ಮುದ್ ಮುದ್ದಿಗಂತೂ ಸೂಪರ್ ಆಗಿರುತ್ತೆ ಒಂದ ಸ್ವಲ್ಪ ಬಿಟ್ಕೊಂಡು ಅನ್ನ ಬೇವ್ರ ಮಾಡ್ಕೊಂಡು ಉಂಡ್. ಟ್ರೇ. ಹಂಗ್ ಹಿಂಗ್ ಇರಲ್ಲ ಬಾರಿ. ಚೆನ್ನಾಗಿರುತ್ತೆ.
ಹಾ ಮೇಡಮ್.
ಈಗ ಮುದ್ದೆನೂ ಮಾಡ್ಬೇಕು ಇವಾಗ ಒಂದ್ ಸ್ವಲ್ಪ ಅನ್ನನೂ ಮಾಡ್ಬೇಕು.
ಮತ್ತೆ ಮೇಡಮ್ ಇವಾಗ ನೀವ್ ಅಂದ್ರಲ್ಲ ದ ದಾಲು ಬೆೇಳೆಸಾರು ಎಲ್ಲಾ ಮಾಡ್ತೀನಿ ಅಂತ. ತ ಇವಾಗ ನಿಮ. ಕಡೆ ಅದ್ನೆಲ್ಲಾ ಜಾಸ್ತಿ ಮಾಡ್ತೀರಾ ಅಂದ್ರೆ ಮುದ್ದೆ ಜೊತೆಗೆಲ್ಲಾ ಎಲ್ಲರೂ ಮನೆಗೆಲ್ಲಾ ಇಷ್ಟಪಟ್ಟು ತಿಂತಾರ ಮೇಡಮ್ ಅದ
ಬಾರಿ ಇಷ್ಟ ಪಡ್ತಾರ. ದಾಲು ಅಂದ್ರೆ ಬಾರಿಷ್ಟ ನನ್ ಮಗಂತು ಹಂಗ ಹಿಂಗ ಮಾಡಲ್ಲಾ. ದಾಲ. ನನಗ ನನ್ನೇ ನಿನಗ್ ಬರಲ್ಲ ಅಂತ ನನ್ ಮಗನೇ ಮಾಡ್ಬೇಕ್ ಹೋಗ್ತಾನ ದಾಲ.
ಓ ಅದ್ಕಂತೂ ಗೋಧಿ ಚಪಾ ತ್ತಿ ಮಾಡ್ಬಿಟ್ರಂತು. ಹಂಗ್ ಹಿಂಗ್ ಇರಲ್ಲ. ಓ ದಾಲ್ ಅಂದ್ರೆ ಪರೋಟ್ ಪರೋಟ ತಿಂದಂಗ ಆಗುತ್ತೆ.
ಹ್ಮ್ಹೂ ನಿಜ ಮೇಡಮ್ ಮತ್ತೆ ಮೇಡಮ್ ಇವಾಗ. ಹಂಗಾದ್ರೆ ಇನ್ನುೂ ಅಡುಗೆ ಆಗಿಲ್ಲ.
ಮಾಡ್ತಾ ಇದ್ದೀನಿ.
ತರ ಏನೇನ್ ಮಾಡಿದ್ರಿ ಇವತ್ತು ಎಲ್ಲಾ ತೋಟದಾಗೆ ಎಮ್ ಏಮ್ ಮೇ ಯಸ್.
ಎಮ್ಮೆ ಬಿಟ್ಕಂಡೆ ಎಮ್ಮೆ ಮೇಯಿಸಿದೆ ಆಮೇಲೆ ಎರಡು ಹಸುಕರ ಮೇಯಿಸಿದೆ. ತೆ.
ಹ್ಮ್ ಮೇಡಮ್.
ಕೋಳಿ ಇತ್ತು ಅದನ್ನು ಮೇಯಿಸಿ ಅದನ್ನ ಕೋಳಿ ಗುಡೂ ನಾಗ ಕೂಡಿ.
ಹ್ಮ್ ಮೇಡಮ್.
ಮೂರ್ ಪಾರಿವಾಳ ಇದ್ದಾವೆ ಅ. ಮೇವು ಹಕಿ ಅದನ್ ಸಾಕಿ.
ಹ್ಮ್ ಮೇಡಮ್ ಅಲ್ಲ ಮೇಡಮ್ ಎಷ್ಟೊಂದ ಸಾಕಿದ್ರ ನೋಡ್ರಿ ಮೇಡಮ್ ನೀವು ಕೋಳಿ ಪಾರಿವಾಳ ಎಮ್ಮೆ.
ನಾವ್ ಊರ ರೈತ ನಾವ ರೈತ್ರ. ರೈತ್ರಮ್ಮ ಕಾಡ್ನ್ಗ ಇರೋರು ನಿಮ್ಮಂಗ ಟೌನ್ ನಾಗ ಇಲ್ಲ ನಾವು.
ಆದ್ರು ಮೇಡಮ್ ಅಷ್ಟೊಂದೆಲ್ಲ ಸಾಕ್. ಹಾಕೋಕೆ ಅದಕ್ಕೆ ಊಟ ಎಲ್ಲ ಎಲ್ಲ ಒಂದಿಸ್ತೀರ ಮೇಡಮ್. ಅಷ್ಟೊಲ್ಲ ಹ ಊಟ ಯಾವ್ ತರ ಊಟ ಎಲ್ಲವು ಒಂದ್ದೇ ತರ ತಿಂತಾವ ಈ ಕೋಳಿ ಹಸು ದನ.
ಒಳಗ ಕಡ್ಲೆ ಬೀಜ ತಿಂತಾವೆ.
ಹಾ ಮೇಡಮ್ ಬರೇ ಕಡಲೆ ಬೀಜ ಅಷ್ಟ್.
ಓ ಕೋಳಿ ಅಕ್ಕಿ ರಾಗಿ ಪ್ರತಿಯೊಂದು. ಅದು ಕೋಳಿ ತಿಂತಾವೇ.
ಓ ಮೇಡಮ್.
ಹಸುಗಳು ಮೇಯಿಸಿ ಮೇಯಿಸಿದ್ಮೇಲೆ ರಾಗಿ ಹುಲ್ಲ ಸೆಪ್ಪೆನ ಹಸು ಹ. ಕರಿಗೂ ಎಮಗೂ ಹಾಕ್ಬೇಕು.
ಹ್ಮ ಮೇಡಮ್. ಮತ್ತೆ ಇದು. ಏನು ಎಮ್ಮೆನ ಸೇಮೆ ತಿನ್ನುತ್ತಾ ಹಸು ಏನ್ ತಿನ್ನುತ್ತಾ ಎಮ್ಮೆನ ಆದ್ನ.
ಹೊ ಎರಡು ಜಂಟಿ ತಿಂತತಾವ. ಆಮೇಲೆ ನನ್ ಮಗ ಬಂದ. ಎಮ್ಮೆನಾ ಹುಡುಕ್ತಿನಿ ಅಂತ ಹೋದ ನೋಡಿ. ಬರೋಕೆ ಹೋದನು ಇನ್ನ ಬಂದಿಲ್ಲ ದಾರಿನೇ ಕಾಯ್ತಾ ಇದ್ದೀನಿ. ಅವನು ಎಷ್ಟೊತ್ತಿಗೆ ಬರ್ತಾನ ಅದರ ಮೇಲೆ. ಕರ ಕಟ್ಟೋಕೆ.
ಯಾಕ್ ಮೇಡಮ್ ಇವಾಗ ಯಾಕೆ ಎಮ್ಮೆ. ಇಲ್ವಾ ಇನ್ನೊಂದ್ ಹೊಸದು ತಗೊಂತೀರಾ.
ಅದು. ಅದೇ ಅದು ಒದ್ಕಂಡ್ ಐತೆ ಎಮ್ಮೆ. ಕರಿಯಲ್ಲ.
ಹಾ ಮೇಡಮ್.
ಇನ್ನ್ ಒಂದ್ ಎಮ್ಮೆ ನೊಡಾಕ್ ಹೋಗ್ಯವ್ನನೆ.
ಯಾಕ್ ಮೇಡಮ್ ಅದ್ ಕರು ಆಕಲ್ವಾ.
ಹ ಏನೋ ಗೊಡ್ಡ ಬಿದ್ದೈತೆಏನನ್ ನಾಕ ಐ್ ಸತಿ ಇಂಜೆಕ್ಷನ್ ಮಾಡ್ಸಿದ್ದೆ.
ಹ್ಮ ಮೇಡಮ್.
ಬರಿ ನಿಂತಿಲ್ಲ.
ಹಾ ಮೇಡಮ್.
ಹಕಂಡ್ ಏನ್ ಮಾಡಡ್ತಯಮ್ಮ ಒಂದು ಕರಿನ್ ಎಮ್ಮೆನೋ ಒಂದು ಗಬ್ಬದ ಎಮ್ಮೆನೋ ತಗೊಂಡ್ರಿ.
ಅದೇ ಮೇಡಮ್.
ಕರೀತೈತೆ ಹು ಹಾಲ. ತೆ.
ಸತಿ ನಾನು. ಬರೇ ಪ್ಯಾಕೆಟ್ ಹಾಲ್ ಕುಡಿತೀವಿ ಕಣಮ್ಮ ಕುಡಿಯಕ್ ಆಗಲ್ಲ ಅಂತ. ಹ್ಮ್ ಹಂಗ. ಎಮ್ಮೆ ತರ್ತೀರಾ ಅಂತ ಆಯ್ತು ಹ ತರ್ತೀವಿ. ಹ್ಮ ಹೆಂಗ ಬಿಡ್ರಿ ಹಂಗಾದ್ರೆ ಮಳೆ ನೋಡ್ರಿ ಮೇಡಮ್ ನಿಮಗ್ ಮಳೆ ಬೇಕ. ಒಂದು. ಸಿಗ್ತಿಲ್ಲ ನನ್ ಫುಲ್ಲು ಮಳೆಯಾಗ ನೆನ್ಕೊಂಡು ಆಫೀಸ್ ಇಂದ ಪೂರ್ತಿ ಮಳೆ. ನೆನ್ತ್ಕೊಂಡ ಬಂದ ಮೇಡಮ್.
ಮಳೆ ನೋಡ್ತಾ ಮ್ಯಾಕ್ ನೋಡ್ತಾ ಇದೀವಮ್ಮ ನಾವ್ ರಾಗಿ ಬಿತ್ಬೇಕು ಜೋಳ ಬಿತ್ಬೇಕು ಹ ಎಲ್ಲಾ ಇನ್.
ಇಂತ ಸಿಟಿಗೊಳಗ್. ಮಳೆ ಬರುತ್ತೆ ಅಂತ ನಿಮ ತೋಟದ ರೈತರು ಹೊಲದಾಗ ಬರ್ತಿಲ್ಲ ಅದ್ ಮಳೆ. ಇಂಥ ಸಿಟಿ ಒಳಗೆ ಏನ್ ನೆನ್ಸಾಕ್ ಬರುತ್ತೆ ಇಲ್ಲಲ್ಲಾ ಬಿಲ್ಡಿಂಗ್ ನೆನ್ಸಾಕ್ ಬರುತ್ತೇನ.
ಮಲ್ಡ್ರಯನ ನೆನಸ್ತಾ ಇದೀವಲ್ಲಮ್ಮ ಬರೋದಿಲ್ವಲ್ ಮೇಡಂ ಅವರೇ.
ಹ್ಮ್ ಬರುತ್ತಮ್ಮ ಹೆಂಗ ತರ್ಸ. ಮೇಡಮ್ ಬರ್ತಾನೆ ಅವ್ನ್ ಕಣ್ಣ ಬಿಡ್ಬೇಕಲ್ಲ ವರಣದೇವ ಇಲ್ಲಿ ಯಾಕಂಗ ಬರ್ತಾನ ನೋಡ್ರಿ ನಿಮ್ ಊರು ಕಡೆಕ್ ಆದ್ರೂ ಬರಲ್ಲ ಇಲ್ಲ ನಾವು.
ಯಾಕಾ ಅದಕ್ಕೇನ್ ಅದಕ್ಕೇನ್ ಗೋ ಅ. ಗೊತ್ತಾ.
ಹ್ಮ್ ಮೇಡಮ್.
ರೈತರು. ಜಲ್ದ ಜಲ್ದಿಳ ಬೆಳೆ ಬೆಳ್ಕೊಂಡ್ ಬಿಡ್ತಾರ.
ಹಾ ಇವರಿಗೆ ಸರಿಯಾಗಿ ಮಾಡ್ಬೇಕು ಅದಕ್ಕ ನಿಮ್ಮ ಮೇಲೆ ಅಷ್ಟೊಂದುಟ್ಟ್ರಲ್ಲ ಬಿಡಮ್ಮ್ ಅವರು ಇನ್ನ ನಿಮ್ಮ. ಗೇ ಜಾಸ್ತಿ ಊಟ ಹಾಕ್ಬೇಕು. ಅಂತಾನೇ ಅವ್ರಗಿರೋದು ನಮ್ಮಂತರ್ಗ ಏ ನೀವು. ಬೇ ಬೆಳಗೆ ಬೆಳೆದು ತಿ ತಿನ್ನಕ್ ಕೊಡ್ತಿರಲ್ಲ. ಅದಕ್ಕೆ ನಮ್ಮ. ಯಾಕ ಕೊಡ್ತೀರ ಅಂತ ನಿಮ್ ಹೊಲಕ್ಕ ಬರಲ್ಲ.
ನಾವು ಬೇಕಾದಷ್ಟು ಧರ್ಮ ಅ. ದಾನ ಮಾಡ್ತೀವಿ ಹ ಬಡವಿಗೆ ರಾಶಿ ಪೂಜೆ ಮಾಡಿದಾಗ. ಬೇಕದ ಅಷ್ಟ ಕೊಡ್ತೀವಿ ದಾನ. ರಿ ಎಂತ ಹೊಯ್ತಿೀವಿ ಒಂದ್ ಎರಡು ರಾಶಿ ಮಾಡ್ತೀವಿ. ಒಂದು ದೊಡ್ಡ ರಾಶಿ ಒಂದು್ ಸಣ್ಣ ರಾಶಿ. ಆ ಸನ್ ರಾಶಾಗೆ ತುಂಬಾ. ತುಂಬ ತುಂಬಿ ಮರ ಮರಗಟ್ಲೆ ಒಯ್ತೀವಿ ಬ್ಯಾರೆರಿಗೆ.
ಹ ಮೇಡಮ್. ಹೆಂಗೋ ಮೇಡಮ್ ನಿಮ್ಮ ಹತ್ರ ನಿಮ್ಮ ಹಳ್ಳಿ ವಾತಾವರಣ ಎಲ್ಲಾ ಕೇಳಿದ ತುಂಬಾ ಖುಷಿ ಆಯ್ತು. ಮತ್ತೆ ಕರೆ ಮಾಡ್ತಿರ್ತೀವಿ ಮೇಡಮ್ ನಮ್ ಕರೆ ಸ್ವೀಕರ್ಸಿ.
ಮಾಡ್ರಿ ನಾ್ನ್ ಮಾತಾಡ್ತೀನಿ.
ಹಾ ಮೇಡಮ್. ಸರಿ ಮೇಡಮ್ ಆಯ್ತು ಮ ಮತ್ತೆ ಇನ್ನೊಂದ್ ಸರಿ ಹಾ ಸರಿ ಮೇಡಂ ಹಾ ಸರಿ ಮೇಡಂ ಹಾ ಸರಿ ಮೇಡಂ.